ಹಲೋ ಹ ಹಾ ಊಟ ಆಐ್ತೇನ್ರರಿ ಹ್ಮ್ ಏನ್ ನಡದದ ರೀ ಹಾಗಾದ್ರಿ ನಿಮದ ಆಗ್ಯಡ್ರಿ ಎನ್ ಸರ ಎನ್ ಊಟ ಮಾಡ್ರಿ ಸರ ಈ ನಮ್ಮ ಕಡೆಗಂದ್ರೀ ಇವಾಗ ಅದು ಬದನಕಾಯಿ ಊಟ ಮಾಡ ಸ ಬದನಕಾಯಿ
ಬದನಿಕೈ ಉಂಡರಿ ಮತ್ತನ ಉಟರೀ
ಮಿಕ್ಸರ್ದಾಗ ಇದ್ ಮಾಡಿ ಇದ್ ಮಾಡ್ಕತಿ ಸರ ನಿಮ್ ಕಡೆ ಹೆಂಗ್ರೀ ಊಟ ಮ ಹಾಂ ಸರ್ ಮಿಕ್ಸರ್ ಹಾಂ ಸರ ಬಳಸ್ತಾರೆ ಊಟ ರ ಮಿಕ್ಸರ್ ಅದು ಬಳರ ಅದು ಏನು ಊಟ ಸೇಗ ಆಗಲ್ ಸರ ಅದು ಹೌದ್ರೆ ಮಿಕ್ಸರ್ಗ ಹಾಕಿ ಇ್ ಮಾಡ್ತಸರ ಅಡ್ಿಗೆ ಸ್ವಲ್ಪ ಸರಿಯಾಗಿ ಆಗಲ್ಸರ ನಿಮ್ಮ ಕಳಿಗೆ ಏನೇನ ಇದು ಮಾಡ್ತಿರಲ್ಲ ಸರ್ ಅದು ಏನ ಹಾಂ ಸರ ನನ್ನ ಕಡೆಗೆ ಹಳ್ಳಿಯಾಗಿರಿ ಇರೋದು ನಾವು ಹೌದ್ರೀ ಹಳ್ಳಿಯ ಆಗಿರ್ತಿರಲ್ಲ ಅದ ಏನೇನ ಇದು್ ಮಾಡ್ತಿರಲ್ಲ ಸರ್ ನೀವು ಸ್ವಲ್ಪ
ನಾವು ಹಲಿ ಮ್ಯಾಲದ್ ಮಾಡ್ತೀರಿ ಸರ್ ಕಟ್ಟಿಿಗೆ ಇಲ್ಲಿ ದ್ದ
ಹೌದು ಸರ ಹಞ ಸರ್ ಕಟ್ಟಿಗೆ ಅಂದ್ರ ಏನ್ಸರ್ಂಗ ಸೌ ಸೌದಿ ಯಾಕಂದ್ರ ಏನ್ ಸರ್ ನೀ
ಸರ ವಣ್ಯಕ್
ಹೌದ ಸರ್ ಇಲ್ಲ ಸರ್ ನಮ್ಮ್ ಕಡೆಿಗೆ ಈ ಕಡೆ ಸಿಟಿಿಯಾಗ ನ್ ಸೌದೆ ಎಂತ ಕೊತರ ಅದಕ್ಕೆ ಕ
ಹ ಹ ನಾವವು ಸೌದನ್ರೀ ಅದೇ ಕಟ್ಟಿಗೆ ಅಂತ ಹ ಹಳ್ಳಾಗಲ್ಲ ಕಟ್ಟಿಗೆ ಅಂತೀವ್ರೀ
ಹಾಂ ಸರ್ ಕಟ್ಟಿಗೆ ಮಾಡಬೇಕಕ ಸರ್ ಹ ಕಟ್ಂಗ ಮತ್ತ ಮಣ್ಣಿನ ಒಲಿ ಹ್ಮ್ ಹ್ಮ್
ಇ ಎರಡರಿಂದ ಅದು ಒಬ
ಬೆಂಕಿ ಮಾಡಿಗೆದ ಅಡಿಗೆ ಮಾಡ್ತೇವ್ರಿ ರ ಜ ಜವ ರಟ್ಟ ಈ ಕಡೆ ಎಲ್ಲ ಮಾಡ ಸರ್ ಸ ಜವಾಜ ರಟ್ಟಿ ಬಾರಿ ಇರ್ತವಂತಲ್ ಸರ್ ಅದ ಒಲ್ಲ ಜ್ವಳ ಬೆತ ನೋಡ್ರಿ ಹ ಸಾರಿ ಬಂದಿರಿ ನೀವು ಮೂರ್ ಕಡೆಗೆ ನೋಡಿದಿ ಸರ ಜ್ವಾಳ ಅಂತ ಅಂದ್ರಿ ನೀವನ ನಿಮ್ ಹೊಲ್ದಾಗ ಬಿತ್ರಿ ಅಂಟು ಸರ ಅದಳ ಇಲ್ಲಾರೆ ಡಾಕ್ಟರ್ ಬೇರೆ ಎಾರ ಕೊರ್ತ ಆ ಜ ಸಂ ಬ ಅದ ಇಷ್ಟ ತಗೊಂಡುನ್ನ ಕಿಸಿ ಹ್ಮ್ ಹ್ಮ್ ಹ್ಮ ರೀ
ತಟ್ಟಿ ಒಂದು ಕದು ಹೆಂಚ ರೀ ಅದೆಲ್ಲ ತಳಗ್ ಸೌದಿಂದನ ಮಾಡ್ತಾರೀ ಬೆಂಕಿನಿಂದ ಆ ಬೆಂಕಿ ಕಿಚ್ಚ ಮೇಾಲ ಅದು ಅದು ಕಾದ್ದ ಹೆಂಚಿ ಇರ್ತದ್ಣ ಕೆಬ್ಬಣದ ಹ್ಮ
ಖ
ಆದ್ರ ಮೆಲ ರಟ್ಟೆ ಹಗ್ತಾರೆ
ಹೆ
ಅದಕ್ ಸ್ವಲ್ಪ ನೀರ್ ಹಚ್ಚಿ ಎರಡ್ ಸೈಡ್ ಚಂದ ಸುಡ್ಬ್ರಿ
ಹಾ ರ ಹಾ ರೀ
ಅವಾಗ ಅದ ರೊಟ್ಟಿ ಅಂತಾರೀ ಮಾರಟೇಸ್ ರೀ ಸರ್ ಅಟ್ಟೆದ
ಅೌದ ಸರ್ ಸ್ವಲ್ಪ್ ಅಳತ್ರಿ ಅನ್ಸರ ನೋಡ್ರಿ ಸ್ವಲ್ಪ್ ಮಾಡ ಹಂಗಿತ್ತು ಅಂದ್ರ ನ್ರ ಹಗ ನಲ್ಲಿ ಬಾಳ ಜನ ಚಟಿ ಎ ಬಂದ ಹೊಯ್ತ ಅದ ನಮ ಬ ನೋಡ್ರಿ ಸ ನೋಡ್ರಿ ಸಪ್ಪ ಆರಾಮ್ರ್ರ್ ಅಂದ್ರ ಅವ್ರೊಟ್ಟಿ ಹತ್ತು ರೂಪಾಯಕದು ಕೊಡ್ತಾರೀ ಇಲ್ಲಿ ಹೌದ್ರಿ ಹತ್ ರೂಪಾಯ ಕೊಂದ್ರಿ
ಹಾ ನೀವ್ಏನಾದ ಇ
ಹ್ಮ ನಾವ ಇತ್ತು ಒಂದು ಬಿಸಿ ಬಸ್ ಕ್ಯಾಮ್ರ ಬ ಅನ್ಸರ್ದ ಕೊಟ ಅಂದ್ರ ಹ್ಮ ಅವರು ಅವ್ರಗ್ ಪೇಮೆಂಟ್ ಕೊಡ್ಬೇಕ ನೀವು ಒಿನದಲ್ಲಿ ಹೌದ್ರಿ
ಅವ್ರ ಹೆಣ್ಮಕ್ಳು ಬಡದ್ ಕೊಡ್ತಾರೆ ನಿಮ್ಗ ಹಾ ಮಾಡ್ತಾರ ಇಲ್ಲ ಯದ ಕೆಲವರು ರಟ್ಟಿ ಮಾಡ್ತಾರಲ್ಲ ಎಲ್ಲ ಹಳ್ಳಿಯಾಗ
ಹಾ ಚರಿ
ಹ ಕೆಲವ್ರ ಎಲ್ಲಾರು ಮಾಡಿ ಕೊಡಲ್ರಿ ಕೆಲವರು ಮಾತ್ರ ಬೇಕಾದ್ರಗ ಪೇಮೆಂಟ್ ಇಸ್ಕೊಂಡ್ಬರ್ದಕೊ ಮಾಡ
ಹೌದ್ರಿ ಈ ಎಸ್ ಸಿರ್ ಬಿಸಿ ಬರೋಸ ರೊಟ್ಟಿ ಏನು ಬೇಕ್ರಿ ಒಂದು ರೊಟ್ಟಿ ಆದದ ನಡತೀರಿ
ಹಬ್ದ್
ನೂರು ರೊಟ್ಟಿ ಅಂತಂತಂದ್ರ ಒಂದು ಏಳು ಎಂಟು ಹೌದ್ರಿ ಸ್ವಪ ನೋಡ್ರಿ ಸ್ವಲ್ಪ ಮಾಡಿ ಕೊಡ್ತರಿ ಸರ ಮಾಡ್ತ್ರ ನೀವು ಇದರ ಸೇಟ್ ಬರ್ತ ಅಂತ ಅಡುಗೆ ಸಿಲಿಂಡರ್ ಮೇಲೆ ಹ ಅದು ಸ ಟೆಸ್ಟ್ ಬಲ್ ರದು ಅಧಕ್ಕೆ
ಇದು
ನೀವ ಒಲ್ಲಿ ಮೇಲ್ ಮಾಡ್ತ ಅಂತ ಅಲ್ರರಿ ನೀವು ಹ ಸಿಲಿಂಡರ್ ಮೇಲ್ ಮಾಡ್ತವಲ್ರರಿ ಅಂತ ಪೂೇ ೇಶಸ್ ಬಲ್ರಿ ಜಲ್ದಿ ಹತ್ರಿ ಅಡಗೆ ಆಗದ ಅಂದ್ರ ಟೇಸ್ಟ್ ಬರಲ್ರಿ ಸರ ಹ್ಮ ಹೌದದದೇ ಹ್ಮ್ ಅಲ್ಲಿ ಬಡ್ರಿ ಊಟ ಮಾಡ್ರಿ ಬಂದಿದ್ದೀರಿ ಸರ ನಮ್ ದೋಸ್ತ್ ಕರ್ಕ ಬಂದ
ಹ
ಅದು ಮಾಡ್ತಾರ ನೋಡ್ರಿ ಆನ್ಲೈನ್ ಇರ್ತಲ್ ರೀ ಅಜಡಿ ಬಂದತ್ತುು ಸರ ಮನಗಂಡ ಊಟ ಆಯ್ತ ಸರ ಭಾರಿ ಆಯ್ತು ಸರ ಲಿಂಗಾಯತ ಕಾಣೋಳ ಅಂತ ಇರ್ತವಲ್ರರಿ ನಿಮೂರ್ ಕಡೆ
ಹಾ ಹೌದ್ರಿ
ಹಾ ಹೌದ್ರಿ ಹ್ಮ ಅಲ್ಲಿ ಬಂದಿದ್ದೀವ್ರೀ ಮೊಸರು ಏನೇನ ಕೊಟ್ರೀ ಭಾರಿ ಐತಿರಿ ಸರ
ಅವೆಲ್ಲಾ ನಾ ನಾ
ನಾನಾ ಕೇಜರಿ ಅವ್ರರು ಸ್ವಲ್ಪ ಸ್ವಲ್ಪ ಹೇಳಿದ್ರಿ ಅದಕ್ಕೆ ನಿಮಗ್ ಮಾಹಿತಿ ತ್ತಿತಲು ಸರ
ಹ
ಅದಕ್ಕೆ ನಿಮಗ್ ಅಚ್ಚಿದೇವು ಸರ್
ಬಾ ಬಾರಿ ಚೆನ್ನಾಗಿ ಸಿಗ್ತವ್ರಿ ಅಡಗಿ ಇಲ್ಲ
ಬಾ ಬಾರಿ ಚೆನ್ನಾಗ್ ಸಿಗತಾವ್ರಿ ಅಡಗಿಲ್ಲೆಲ್ಲ ಎಲ್ಲಾ ಹಳ್ಳಿ ಊಟ ಊಟ ಮಾಡ್ಬೇಕ ನೀ ಹೌದ್ರಿ
ಹಾ ಕಡ್ಲೆ ಕಾಳಪಲ್ಯಾ
ಹಾ ಕಡ್ಲೆ ಕಾಳ್ ಪಲ್ಯ ಹ್ಮ್ ಮತ್ತ ಹೌದ್ರೀ ಹಾ ರೀ
ಮತ್ತೆ ಹ ಮತ್ತೆ ಅವಲಕ್ಕಿ ಪಲ್ಯ ಹ ಮತ್ತ
ಹಾ ರೀ ಮತ್ತೆ ಉಲ್ಲುಲ್ಲಿ ಪಲ್ಯ ಕಡ್ಲೆ ಕಾಲು ಪಲ್ಯ ಹೌದು ರಿ ಹಾ ರೀ ಮತ್ತೆ ರಿ ಮತ್ತೆ ಬದನೆಕಾಯಿಪಲ್ಯ ಚವಳೆಕಾಯಿ ಪಲ್ಯ ಹಾ ರೀ ಹಾ ರೀ ಆಯ್ತ ರಿ
ಹಾಕ್ಬೇಕು
ದ್ದಂತ ಹೌದ ಸರ ಒಳ್ಳ ಅಂದ್ರೆ ಏನ್ ಸರ್ ಒಲ್ ಒಳ್ ಕುರೆ ಒಳ್ಳೇಗ ಹಾಕಿ ಕುಟ್ಬೇಕ ಏನ್ ಸರ್ ಏನೇನ್ ಹಾಕ್ಬೇಕ ಸರ್ ಹ ಹ್ಮ ಒಲ್ ಎಲ್ಲ ಹಾಕ್ಬೇಡಿ
ಹ ಉರುದು ಉರುದೂರಿ ಉರುದುವ್ ಶೇಂಗಾ
ಹಾ ಅದು ಏ ಉರಿಬೇಕನ್ರೀ
ಹಾ ಉರ್ದ್ವ ಮ್ಯಾಲಂದ ಎಲ್ಲ ಸಿಪ್ಪೆ ತೆಗಿಬೇಕು ಅದೇ ಹೆಂಚಿನಯಾಗ ಉರಿಬೇಕ್ರ ರೆಟ್ಟಿ ಮಾಡ
ಹೌದ್ರಿ ಹಂಚ ಅಂದ್ರ ಏನ್ರಿ ಹಂಗ ಅಂದ್ರ ಏನ್ರಿ ಹಂಚ ಅಂದ್ರ ಒಂದು ಕೆಬ್ಬಣ್ಣದ ಇದುಪರ್ತಿದ್ರಿ ತಗಡದ ಟೈಪ್ ಕೆಬ್ಬಣ ಇರಬೇಕ್ರಿ ಹ್ಮ ಹ್ಮ ಕೆಬ್ಬಣದು ರೌಂಡ್ ಇರ್ತಾದ್ರಿ ಹಾ ಹ ಸಲ್ಪ ಒಳಗ ಏನಾಯ್ತು ತಗ್ಗಿದಂಗರ್ತಿದ್ರಿ ಹ್ಮ್ ಹ್ಮ್ ಅದ ಈ ಕಡಿ ನಮ್ ಕಡಿಗ್ ಬಲ್ರಿ ಕ್ಯೆಬಿನ ಅಂದ್ರೆ ಕ್ಯೆಬಿನ ಇಟ್ ಬಿಡ್ತಾರೀ ಎ ಇಲ್ಲಾರಿ ಸರ್ ಕಿವಿ ಅಂತಾರಲ್ಲ ಹೌದ್ರಿ ಅದೇ ಹ ಹಾ ರೀ ಒಂದ್ ಸಾರಿ ತೋರ್ಸರಿ ನಾವ್ ಬರ್ತೀವಿ ಫ್ಯಾಮಿಲಿ ಕರ್ಕೊಂಡ್ ಬರ್ತಿನ್ ರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕ ಸರ್ ನೀವ್ ಅದೆ ರಿ ದೋಸೆ ಹಾಕೋ ಹಂಚಿನ್ ಇರ್ತಾವ ಅಲ್ರಿ ಹ ಹ ದೋಸೆ ಹಾಕ ಈ ಕಡೆ ಬೇರೆ ಬರ್ತ್ರಿ ಅದ್ಕೆ ಅಂದೇರಿ ನಾ ಹ ಅದಕ ನಿಮ್ಮದಕ ಕೈ ಹಿಡ್ಕದ ಇರ್ತದ್ರಿ ಹ ಕೈ ಹಿಡ್ಕದ್ ಇರ್ತದ್ರಿ ಅದಕ್ಕೆ ಅಂದೇರಿ ಇವು ಇದಕ್ ಇರಲ್ರಿ ಹೌದನ್ರರಿ
ಅವನ ಬಟ್ಟಿ
ಅಲ್ರಿ ತಗೊಂದ ಇಳಸ್ತರ ಬಟ್ಟಿ ತಗೊಂಡ್ ಇಳಸತಾರ್ರಿ ಬಟ್ಟಿ ತಗೊಂಡ್ ಇಡ್ತಾರ ಹೌದ್ರಿ ಹ್ಮ್ ರೀ ಹ್ಮ್ ಹ್ಮ್ ಹೌದ್ರಿ ಅದ್ರಾಗ ಹಾಕಿ ಶೇಂಗಾ ಹುರಿ ಬೇಕ್ ಅನ್ರಿ ಶೇಂಗಾ ಉರಿಬೇಕ್ರಿ ಉರ್ದ ಶೇಂಗಾ ಅದು ಮ್ಯಾಲಿನ ಸಿಪ್ಪೆ ತಗಿಬೇಕ ಹ್ಮ್ ಹ್ಮ್ ತಗೆದು ಅದರ್ನ ಓಳ್ಳಾಗ್ ಹಾಕ್ಬೇಕು ಹ ಸಲ್ಪ ಖಾರ ಹಾಕ್ಬೇಕು ಹ್ಮ್ ರಿ ಸ್ವಲ್ಪ ಟೆಸ್ಟಿಗೆ ತಕ್ಕಟ ಉಪ್ಪ ಹಾಕಬೇಕ ತುಪ್ಪ ರೀ
ಉಪ್ಪ ಉಪ್ಪು ರೀ
ಉಪ್ಪ ರಿ
ಹ್ಮ
ಪಾಕಿ ಕೆಬ್ಬಣದೊಂದು ಸಲಾಶಿದಂಗ ಇರ್ತದ ಹತ್ರ ಅದ ಹ್ಮ್ ಹೌದ್ರಿ ಅದ ತೋಂಡ ಕುಟ್ಬೇಕ್ರಿ ಎಲ್ಲ ಸಣ್ಣ ಆಗತ್ತನ ಹೌದ್ರಿ ಅದೇನೆ ಶೇಂಗಾದ ಹಿಂಡಿ ಅಂತಾರಿ ಹ್ಮ್ ರಿ
ಆದ್ರಾಗ ಸ್ವಲ್ಪ ಎಣ್ಣಿ ಒಳ್ಳ ಎಣ್ಣಿ ಆಯ್ತು ಅಡಗಿ ಬಳಸ ಎಣ್ಣಿ
ಹ್ಮ್ ರಿ ತುಪ್ಪ ಇದ್ರ ತುಪ್ಪ ಹಾಕಂಡ ಊಟ ಮಾಡಿದ್ರ ಬಾಳ ಟೇಸ್ಟ್ ಆತದ್ರಿ ಹೌದ್ರಿ
ಹ್ಮ್
ಬಿಸಿ ಬಿಸಿ ರೊಟ್ಟಿ ಇದ್ರ ತಿಂದ್ರ ಚೆನ್ನಾಗಿರುತ್ತದ ಅಲ್ಲರಿ ಹ ಬಿಸಿ ಬಿಸಿ ರೊಟ್ಟಿ ಹಾಕಂಡ್ ತಿನ್ಬೇಕ್ರಿ ಮೊಸರ್ ಇರ್ತದ ಅಲ್ರೀ ಹಾ ರಿ ಮೊಸ್ರ ಹೂ ರೀ ಮೋಸ್ರಾಗ್ ಅಂತಂರದ ಅದು ಶೇಂಗಾದ ಹಿಂಡಿ ಹಾಕಂಡ್ ತಿನ್ಬೇಕ್ರಿ ಮಸ್ತ್ ಟೆಸ್ಟ್ ಇರ್ತಾದ್ರಿ ಕಿದ ಇದು ತಿನ್ನಬೇಕ ಮೊಸರ ನಿಮ್ ಕಡಿ ಆಕಳ ಅವು ಎಮ್ಮಿ ಅವು ಸಿರ್ದ ಅವನ್ರಿ ನಾವ ಶುದ್ದ ಮಾಡ್ತಿವರಿ ಮನ್ಯಾಗ ಮಾಡ್ತಾರಲ್ಲ ಹ ಅಂತವಿಲ್ಲ ನಮಗ ಸಿಟ ಲ್ ಸಿಗ್ಬೇಕ್ರೀ ಅದಕ್ಕೆ ಕೇಳಿದೆರಿ ನಿಮ್ ಬಲಿ ಶುದ್ಧ ಸಿಗ್ತಾವ ಅಂತಲ್ರರಿ ನಿಮ್ ಬಲ್ಲಿ ಅವೆಲ್ಲಾ ಪಾಕಿಟ ಮೊಸರ ವೆಸ್ಟ್ ಹೌದ್ರಿ ಅವೇ ತರ್ತಿರಿ ನಾವ್ ಏನ್ ಮಾಡ ತ್ರಿ ಇಲ್ ನಮಬುವ ಏನಿಲ್ಲ ನಿಮುವ ಹಳ್ಯಾಗ ಇರ್ತಾವಲ್ರರಿ
ಹ್ಮ್ ನಿಮಬುವು ಪಾಕಿಟ್ ಮೊಸರು ಕೆನೆ ಮೊಸರು ಅಲ್ಲಾರಿ ಅದು ಇದು ಕೆನೆ ಮೊಸರು ಅದೆಲ್ಲಾ ವೇಸ್ಟ್ ಮಸ್ರು ನಿಮ್ದು ಶಕ್ತಿರಲ್ಲ ಅಷ್ಟೊಂದು
ಷ್ಟಂದು
ಸುಮ ಟೇಸ್ಟ್ ಅನ
ಹ್ಮ್ ಹ್ಮ್ ಇದರಷ್ಟ ಪವರ ಫುಲ್ ಇರಲ್ಲರೀ ಹೌದ್ರೀ
ಹ್ಮ್ ರೀ
ಹೌದ ಸರ್ ಮತ್ತ ಬರಿ ಎವಗನ ಅದೇ ಬರ್ಬೇಕತ ಮಾಡಿದೀವರಿ ಅದಕ್ಕೆ ಇನ್ನೊಂದ ವಾರ ಬಿಟ್ಟ ಬರ್ತ ರೀ ಊರೀಗಿ ನಮ ಫ್ಯಾಮಿಲಿ ಎಲ್ಲ ಬರ್ತವ್ರಿ ಹೌದ್ರಿ ನಮ್ಮ್ ಊರ ಕಡಿಗ ಸ್ವ ಸ್ವಲ್ಪ ಬರಬೇಕಂತ ಮಾಡೇನ್ರಿ ಅದಕ್ಕೆ ಬರ್ತಾರಾ ಹೌದ್ ಸರಾ
ಮತ್ತನ್ ಸರ್ ಬರ್ತನತ್ರಿ ಹೌದ್ರಿ ಯಾವಾಗದ್ರಿ.
ಆ ಮಾಂತೇಶ್ವರ ಜಾತ್ರೆ ಅಂತ ನಮ್ಮೂರಗ ಬಾಳ
ಬಾಳೆ ಪೇಮಂಸ್ಹೌದ್ರಿ ಅಂದ್ರ ಬರಿ ಸರ್ಬರ್ತೀನಿ ಒಂದ್ ವಾರದಾಗ ಬರ್ತನಿ.
ಇಡೀ ಊರ್ ಜನಾನೇ ಸೇರಿ
ಹ್ಮ್, ದೊಡ್ ಆದ್ಧೂರಿಯಾಗಿಮಾಡ್ತಾರಿ. ಹೌದ್ರಿ, ರಥೋತ್ಸವ ಹೌದ್ರ ಏನ್ರೀ ನಾನ ಐ ಮಾಡತ ಆಟ್ತು ಹ ಹ ತಿನ್ನಕ್ಕಜಿಲೇಬಿ, ಹ್ಮ್, ರೀ ಹೌದ್ರಿ ಬಜ್ಜಿ ಹ್ಮ್, ಪ್ಯಾರ್ ಅಂತಾರೆ ನೋಡ್ರಿ ಹಂಗಾರ ಅಂದ್ರ ಏನ್ಂಗಂದ್ರಾ., ಗೊತ್ತಿಲ್ರೀ, ಅಂತಂದ್ರ ಅದ್ರಾಗ ಇವ ಮಂಡಾಳ ಅಂತರ ಮಂಡಾಳ, ಹ ಹ ಹ, ಮಂಡಳದಾಗ ತಿನಿಸುಗಳೆಲ್ಲ ಮಿಕ್ಸ್ ಮಾಡಿ, ಖಾರ ಐಟಮ್ ಮಿಕ್ಸಮಾಡಿ ಕೊಡ್ತಾರೆ.
ಹ
ಜಾತ್ರೆ ಇದ್ದಾಗ ಪಿಕ್ಸ್ ರಿ ಅದು.
ಹಾ, ರೀ ಊರಾಗೆಲ್ಲ ಮತ್ತೆ ಮೆರವಣಿಗೆ ಮಾಡ್ತಾರೀ ಒಂದು ನೈಟ್ ಎಲ್ಲ ಜಾಗರಣೆ. ಹ್ಮ್
ಹೌದ್ರಿ ಬೆಳಗನ್ರಿ ಬೆಳಂಗಾಲ ಊರ ಊರಿಗೆ ಊರ ಮೆರ್ತದ್ರೀ ಮೆರವಣಿಗೆ ಇರ್ತದ.
ಆನಿ ಕರೆಸ್ತಾರ ಒಂದು
ಹೌದ, ಸ್ವಲ್ಪ ಬರ್ತನೀ ಮತ್ ತೋರ್ಸ್ರಿ ನಿಮ್ಮೂರ ಜಾತ್ರಿ -ಗಿತ್ರಿಚೋಲ ಆತದಂತ. ಅನ್
ಹಾ, ಬರಿ -ಬರಿ
ಬರ್ತೀನ್ರಿ, ಬಂದು ಬೆಟ್ಟಿ ಮಾಡ್ತಿನಿ ತೋರಿ ನಿಮಗೆ. ಆಯ್ತ, ಹೌದ ಸರಿ ಆಯ್ತು ನಾನ ಮುಂಜಾನೆಫೋನ್
ಹ ಹ ಹ್ಮ